ಹ ಹಾ ಗೊತ್ತಾಯ್ತ್ ಗೊತ್ತಾಯ್ತ್ ಮಗ. ಚೆನ್ನಾಗಿದಿನಿ.
ಮನೆಲೆಲ್ಲ.
ಹ ಚೆನ್ನಾಗಿದೀವಿ.
ಹಾ
ನಮ್ದು ಒಂದು ಮನೆ ಗುರುಪ್ರವೇಶ ಇತ್ತು ನಮ್ ಮನೆ
ಹಾ ಅದಕ್ಕೆ ಫೋನ್ ಮಾಡಿ ಕಾರ್ಯನ ಅಂತ ಮನೆತಕ ಬರಕೆ ಆಗ್ತಿಲ್ಲ. ಹಾಂ ಅಲ್ಲ ಅದಕ್ಕೆ ನಾವು. ಅದಿಕ್ಕೆ ಮಾಮ ಅವರೆಲ್ಲ ತುಂಬ ಬಿಸಿ ಇದರೆ ಮನೆ ಗುರುಪ್ರವೇಶ ಅದಿಕ್ಕೆ.
ಕ ಆಗ್ತಿಲ್ಲ ಅದಿಕ್ಕೆ. ಅದಿಕ್ಕೆ ನಾವು ಅವ್ರಲ್ಲ ತುಂಬಾ ಬಿಸಿ ಮತ್ತೆ ಫೋನ್ ಮಾಡಿ ಕರೀತಿದೀವಂತ ಬೇಜಾರ್ಲ್ಲ ಆಗ್ಬೇಡ್ರಪ್ಪಾ.
ಹಾಂ ಆಯ್ತು ಆಯ್ತು ಆಯತು ಯಾವಾಗ ಇರೋದು ಗೃಹಪ್ರವೇಶ.
ಹ್ಮ್ ಮತ್ ಬ ಅದೇ ಮುಂದಿನ ವಾರ ಇದೆ ಗುರುಪ್ರವೇಶ ಮುಂದಿನ ವಾರ.
ಹೌದಾ. ನಾವು ಇಲ್ಲಿ ರೋಮಲ್ಲಿ ಇದ್ವಿ ಹಾಸ್ಟೆಲಲ್ಲಿ. ಹಾ ಬರ್ತೇವೆ ಫ್ಯಾಮಿಲಿ ಸ
ಕಿದ್ರಾ .
ಹಾಂ ಅಮ್ಮ ಚೆನ್ನಾಗಿದ್ದಾರೆ ನೀವು ನೀವುಂಗೆ ಸಮಾಚಾರ.
ಹ ನಮ್ಮ್ ಮನೆಗೂ ಎಲ್ಲ ಚೆನ್ನಾಗಾರೆ ಅದೇ. ಕಟ್ಸಿದ್ ಒಂದು ಮನೆ ಕಟ್ಸಿದ್ವಾ ಅದಕ್ಕೆ. ನೀನ್ ಬೇರೆ ಊರಲ್ಲಿ ಇಲ್ಲ ಅಂತ ಗೊತ್ತಾಯ್ತಾ. ಅದಕ್ಕೆ ಫೋನ್ ಮಾಡಿ ಕರಯೋಣ ಅಂತೇಳಿ ಫೋನ್ ಮಾಡಿದ್ವಿ
ಹ್ಞೂ ಬರ್ತೀವಿ ತಗೊಳ್ಳಿ ಅದೇನು ಬರ್ತೀವಿ.
ಹ್ಞೂ ಮತ್ತೆ ಇಲ್ಲ ಊರಲ್ಲ ಎಲ್ಲರ ಚಪ್ಪ್ರ ಹಾಕರ್ ಸಿಗತ್ತಾರ ನಿಮಗೆ ಮನೆಗೆ
ತೋರಣ ಕಟ್ಟೋರು ಇದಾರೆ ನಮ್ಮ ಮನೇಲಿ ನಮ್ಮ್ ಸೈಡ್ ಎಲ್ಲ ನಮ್ಮ್ ಏರ್ಯಾದಲ್ಲಿ
ಹು ಹು ಬೇಕಾಗಿಲ್ಲ ಅದೇ ಬೇಕಿತ್ತು ಅದೇ ಅವ್ರು ಎಷ್ಟಿಸ್ಕೊಂತಾರೆ ಎಂತೆ ಯಾವತ್ತು ಕಳಸ ಫೋನ್ ನಂಬರ್ ಏನಾರ
ಫೋನ್ ನಂಬರ್ ಕೊಡ್ ಕೊಡತೀವನಿ ಮಾತಾಡಿ ನಮ್ಮ ಹೆಸ್ರ ಹೇಳಿ ಸ್ವಲ್ಪ ಕಮ್ಮಿ ಮಾಡಬೋದು ಇದು ಆಡವಾ ಅಮೌಂಟ್ನಾ
ಯಾವಗ ಇರ್ತೀರಾ ನೀವು ಮನೆಗೆ
ಅದೇ ನೀವು ಅದೇ ಬರುವಾಗ ಪ್ರವೇಶ ದಿವಸ್
ಅಲ್ಲ ಒಂದ ದಿವಸ ಮುಂಚೆ ಬಂದಿದ್ರೆ ಒಂಚೂರು ಹೆಲ್ಪ್ ಆಗ್ತಿತ್ ಮನೆಗೆ ಅದಕ್ಕೆ ಹೇಳದೆ ಅದಿಕ್ಕೆ ಅಂತ ಅದಕ್ಕೆ ಅದು ಇಲ್ಲಿ ಯಾರು ಪರಿಚಯ ಇಲ್ಲ ನಮಗ್ ನೀವೇ ಹಳೆ ಪರಿಚಯ ಅಲ್ಲ
ಹಾ ಹಾ
ಹ್ಮ್ ಮತ್ತೆ ಹೆಂಗಿದೆ ಕಾಲೇಜ್ ಎಲ್ಲ
ಕಾಲೇಜ್ ಚೆನ್ನಾಗಿದೆ ಸ ಏನ ಹೋಗ್ತಾ ಇದೀವಿ ಎಕ್ಸಾಮ್ ಇದೆ. ಮುಂದಿನ ವಾರದಿಂದ
ಹ್ಮ್
ಎಕ್ಸಾಮಗೆ ಓದತ್ಕೋಬೇಕು ನಮ್ಮ ಊರಾಗ ಕಾಲೇಜು ಇದೆ ಅದೇ ನಂದು ಅಲ್ಲಿ ಕೇಳಿದ್ವಿ ಡೊನೇಷನ್ ಎಲ್ಲ ಜಾಸ್ತಿ ಹೇಳಿದರು.
ಹಾ ಎಷ್ಟು ಹೇಳಿದ್ರು ಅವ್ರು
ಇಲ್ಲಿ ಒಂದೂವರೆ ಲಕ್ಷದ ಮೇಲೆ ಹೇಳಿದ್ರು ಅದು ನಾನ ಸೀಟ್ ಸಿಟಿ ಸಿಟಿ ಮೇಲೆ ಇಲ್ಲಿ ಬಂದಿದವ ಇಲ್ಲ ಕಾಲೇಜ್ಗೆ
ಎಲ್ ಸಿ ಟಿ ಸಿಕ್ಕಿ
ಹಾಂ ಸಿಕ್ತು ಅದೇ ಒಂದು ಲಕ್ಷದ ಹದಿನೈದು ಸಾವಿರ ಆಯತ ಅಲ್ಲಿ
ಹ್ಮ್
ಅದಕ್ಕೆ ಇಲ್ಲೇ ಬಂದು ಸ ಈಗ ಅಮೌಂಟ್ ಕಮ್ಮಿ ಆಯತ ಅಂತ ಇಲ್ಲೇ ಬಂದು
ಹ್ಮ್ ಹಾ ಮತ್ತೆ
ಮತ್ತೇ ಏನಿಲ್ಲ ಆರಾಮಾಗಿ ಕಾಲೇಜಿಗೆ ಓದ್ಕೊಂತ ಈಗ ಎಕ್ಸಾಮ್ ಐತೆ ಎಕ್ಸಾಮ್ ಬರ್ಕೊಂಡು ಹಾಸ್ಟಲ್ಲಲ್ಲಿ ಇದೀವಿ ಇನ್ನೇನು ಒಂದು ತಿಂಗಳ ಆದ್ಮೇಲೆ ರಜೆ ಬಿಡುತ್ತೆ ರಜದಲ್ಲಿ ಬರ್ತೀವಿ ತೊಗೊಳಿ ಸಿಕ್ತೀವಿ ನಿಮಗೆ
ಅದು ಈಗ ಸೆಕೆಂಡ್ ಇಯರ್ ಅಲ್ಲ ನೀವು
ಹಾ ಸೆಕೆಂಡ್ ಇಯರು
ಕಾಲೇಜ್ ಹೆಂಗಿದೆ ನಾನು ನಮ್ಮ ತಮ್ಮನ ಸೇರ್ಸಾನ ಅಂತಿದ್ದೆ
ಕಾಲೇಜ್ ಚೆನ್ನಾಗ ಇದೆ ಒಳ್ಳೆ ಚೆನ್ನಾಗಿದೆ ಇದು
ಅಲ್ಲಾ ಒಬ್ಬೊಬ್ರು ಇಲ್ ಚೆನ್ನಾಗಿಲ್ಲ ಅಂತಾರೆ ಒಬ್ಬೊಬ್ಬರು ಚೆನ್ನಾಗಿದೆ ಅಂತಾರೆ ಅದಕ್ಕೆ ನಿಮ ನೀವ್ ಹೆಂಗಿದ್ರ ನಮ ಪರಚೆಲ ಪ್ರಚೆಲ
ಎಲ್ಲ ನಾನು ಸಿಇಟಿ ರೆಂಕ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸಿಇಟಿ ರೆಂಕ್ ನಿಮ್ ನಿಮ ಮಗಂದು ಒಂದು ಟ್ವೆಂಟಿ ತೌಸಂಡ್ ಅಷ್ಟಲ್ಲಿ ಬಂದಿದರೆ ತಮ್ಮಂದು ಒಳ್ಳೆ ಕಾಲೇಜಸ್ ಸೇರ್ಬೋದು ನಂದು ಒನ್ ಲ್ಯಾಕ್ ಮೆಲ್ ಬಂದಿದ್ದ
ಹಾ
ಅದಕ್ಕೆ ನನ್ನ ನನ್ನ ಡಿಪೆ ಇದಕ್ಕೆ ಇದೇ ಒಳ್ಳೆ ಚೆನ್ನಾಗಿರೋ ಕಾಲೇಜ್ ಇದು
ಹಾ
ಒಳ್ಳೆ ಚೆನ್ನಾಗಿದೆ ನಂಗೆ ನಂಗೆೇನೋ ಇಷ್ಟ ಆಯ್ತು ಕಾಲೇಜು ಒಳ್ಳೆ ಟೀಚಿಂಗ್ ಟೀಚಿಂಗ್ ಸ್ಟಾಫ್ ಚೆನ್ನಾಗಿದೆ ಮತ್ತೆ ನಾನು ಇಲ್ಲಿ ಸೇರಿರೋದು ಸಿ ಎಸ್ಸಿ ಐ ಎಸ್ಸಿ ಸೇರಿದ್ದ ಇನ್ ಇನ್ಫಮೇಷನ್ ಸೈನ್ಸು ಚೆನ್ನಾಗಿ ಹೇಳ್ಕೊಡ್ತಾರೆ
ಅಂದ್ರೆ ನಿಮ್ಮ್ ಕಾಲೇಜಲ್ಲಿ ಯಾವ ಬ್ರಾಂಚ್ ಚೆನ್ನಾಗಿದೆ ಇಂಜಿನಿಯರಿಂಗ್ ಅಲ್ಲಿ ಇಂಜಿನಿಯರಿಂಗ್ ಬಿಟ್ಟರೆೆ ಬೇರೆ ಕೋರ್ಸ್ ಯಾವುದಿದೆ ಈ ಸೈನ್ಸ್ ಹ ಓದ್ದು ಮಕ್ಕಳಿಗೆ ಈ ಸಿ ಈಸಿ ಹ್ಞ ಈ ಸಿ ಮತ್ತೆ
ಮತ್ತೆ ಇಂಜಿನಿಯರಿಂಗ್ ಅಲ್ಲ
ಹಾ
ಇಂಜಿನಿಯರಿಂಗ್ ಅಲ್ಲಿ ಇ ಇ ಸಿ ಮತ್ತೆ ಡಾಟಾ ಸೈನ್ಸು ಮತ್ತೆ ಅದೇ ಸಿ ಎಸ್ ಸಿ ಸಿ ಎಸ್ ಸಿ ಐ ಎಮ್ ಎಲ್ ಐ ಎಸ್ ಸಿ
ಅದೇ ನಾನನ್ ಕಾಮರ್ಸ್ ಒಂದಿದೆಲ್ಲಾ ನನ್ಗೆ ಗೊತ್ತಿದ್ದಿಲ್ಲ ಅದಕ್ಕೆ ಕೇಳೋಣ ಒಂದ್ ಮಾತು ನೀವು ಹೆಂಗಿದ
ಅಂದರೆ ಚೆನ್ನಾಗೆ ಇಲ್ಲಿ ಚೆನ್ನಾಗಿದೆ
ಹಾಂ
ಏನು ಪ ಅದು ತೊಂದರೆ ಇಲ್ಲ ಸೇರಿಸಬಹುದು
ಟೀಚರ್ಸ್ ಎಲ್ಲಾ ಹೆಂಗೆ
ಟೀಚರ್ಸ್ ಎಲ್ಲ ಚನ್ನಾಗಿದಾರೆ ರಿಸೊನ್ಪಾನ್ಸಿ ನೋಡ್ತಾಗ ಏನ್ ಡೌಟ್ ಕೇಳಿದ್ರೆ ಮಗೆಲ್ಲ ಬಿ
ಹ್ಮ್
ಈಗ ಗೃಹಪ್ರವೇಶಕ್ಕೆ ಅಮೌಂಟ್ ಎಷ್ಟರ್ ಎಲ್ಲಿ ಎಲ್ಲಿ ಹೆಂಗೆ ಖರ್ಚಾಗ ಎಷ್ಟು ಖರ್ಚಾಯಿತು ಖರ್ಚಾಗುತ್ತೆ
ನಾವು ಒಂದ್ ಐವತ್ ಸಾವಿರ ಇಟ್ಟಿದ್ವಿ ಗುರುಪ್ರವೇಶಕ್ಕೆ ಇದು ಡೆಕೋರೇಷನ್ನು ತೋಣ ಗಿಣ ಲೈಟಿಂಗ್ಸ ಆಮೇಲೆ ಚೇರ್ ಇ ಶಾಮಿಯನ ಇಲ್ಲಾ ಅಂತ ಹೇಳಿ ಒಂದ್ ಐವತ್ ಸಾವಿರ ಅಂತ ಇಟ್ಟಿದೀವಿ ಐವತ್ತು ಸಾವಿರ ಇಟ್ಟಿದೀವಿ ಅದು ಅಷ್ಟೊಂದು ಆಗೋಲ್ಲಲ್ಲ ಒಂದು ಇಪ್ಪತ್ತೈದು ಮೂವತ್ತರೊಳಗೆ ಆಗತ್ತಲ್ಲ
ಹಾಂ ಆಗುತ್ತೆ ಆಗುತ್ತೆ ಪುರೋಹಿತರು
ಪುರೋಹಿತ್ರು ಅದೇ ಪುರೋಹಿತರು ಮೇಲೆ ಪುರೋಹಿತ್ರಿಗೆ ದೇವ್ರ ಸಾಮಾನ ಆಮೇಲೆ ನಿಮ್ ಚಪ್ರ ಅದು ಇದು ಸಾಮಾನ ಬಂದವರಿಗೆ ಚೇರು ಊಟ ತಿಂಡಿ ಊಟ ಎಲ್ಲ ಸೇರಿ ಅದು ಮತ್ತೆ ಈ ಗೃಹಪ್ರವೇಶಕ್ಕೆ ಬಂದಿರ್ತಾರಲ್ಲ ಅವ್ರಗ ಊ ಊಟಕ್ಕೆ ಸಪ್ರೇಟಾಗಿ ಅವ್ರದ್ದು ಕ್ಯಾಟ್ರಿನ್ ಎಲ್ಲ ಕರ್ಸ್ತೀವಲ್ಲ ಅವರಿಗೊಂದು ಮೂ ಇಪ್ಪತ್ತೈದು ಸಾವಿರ ಅಂತ ಇಟ್ಟಿದ್ದೀನಿ ಇಪ್ಪತ್ತ ಇಪ್ಪತ್ತೈದು ಸಾವಿರ ಸಾಕಲ್ಲ
ಸಾಕು ಸಾಕು ಅಷ್ಟು ಆರಾಮಾಗಿ ಒಂದು ಐವತ್ತು ಸಾವಿರದಾಗ ಎಲ್ಲ ಮುಗಿಸ್ಬೋದು ನಿಮ್ಮದು ಎಷ್ಟು ಎಷ್ಟುಫ್ಟೇರ್ ಮನೆ ನಿಮ್ಮದು
ನಾನು ಈಗ ಡಬಲ್ ಆಫ್ಟರ್ ಕಟಿಸಿದಿನಿ ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಇದೆ
ಹ್ಮಞ
ಅದೇ ನಾನು ಈಗ ಇಲ್ಲಿರಲ್ಲ ಅಲ್ಲ ನಾನು ಬೆಂಗಳೂರಲ್ಲಿ ಕೆಲಸ ಅಲ್ಲ ಸಿ ಎ ಚಾರ್ಟೆಡ್ ಅಕೌಂಟ್ ಏನು ಅದಕ್ಕೆ ಈ ಈಗಮ್ಮ ಮೇ ಕೆಳಗಡೆ ಅಮ್ಮ ಅಮ್ಮ್ರನ್ನ ಬಿಟ್ಟು ನಾನು ನಾನು ಅಲ್ಲಿ ನನ್ನ ತಮ್ಮ ಅವರೆಲ್ಲ ಬೆಂಗಳೂರಿಗೆ ಹೋಗೋಣ ಅಂತಿದ್ವಿ ಕಾಲೇಜಿಗೆ
ಹ್ಮ್
ಆದರೆ ನಿಮ್ದು ಕಾಲೇಜ್ ಚೆನ್ನಾಗಿದೆ ಅಂತ ಹೇಳ್ತಿದಾರಲ್ಲ ಒಂದು ಮಾತು ನೋಡೋಣ ಒಂದ್ಸರ್ತಿ ಬಂದು ನೋಡ್ಕೊಂಡು ಹೋಗೋಣ ಅಂತ
ಹ್ಮ್
ಅದೇ ಮೇಲ್ಗಡೆ ಮತ್ತೆ ಹ ಬ್ಯಾಚುಲರ್ಸಿಗೆ ಮೇಲುಗಡೆ ಇದು ತಥರ್ಡ್ ಫ್ಲೋರ್ ರೂಮ್ ಇದಾರೆ ಅದು ಮತ್ತುತ್ತ ಕೆಳಗಡೆ ಫ್ಯಾಮ್ಲಿ ಕೊಡಲ್ಲ ಅಂತ ಇದ್ವಿ ಅದೇ ನಿಮ್ಮವರು ಯಾರಾರ ಇದ್ರೆ ಕೇಳಿ ಬಾಡಿಗೆಗೆ ಎಷ್ಟು ಏನಂತ
ಸರಿ ಸರಿ ನಮ್ ಫ್ರೆಂಡ್ ನಮ್ದು ರಿಲೇಷನ್ ಇಂದ ಒಂದ್ ಮನೆ ಐ ಎಲ್ಲಿ ಬಡಿಗೆ ಮನೆ ತಗೊತಾರೆ ಬಡಿಗೆ ಮನೆ ಇದೆ ನೀವು ಹಞ ನೀವು ಕೇಳುವ ಅಂದ್ರೆ ಕೇಳ್ತೀನಿ
ಎಲ್ಲಿ
ಅಲ್ಲೇ ನಮ್ಮ ಸೈಡ್ ಆರು ಸೈಡ್
ಹ ಇ ನಾ ಕ್ಯಾಶಗೆ ಹೋಗ್ತೇನಲ್ಲ ಅಲ್ಲಿ ನ ಸೊ ಅಂತ ಒಂದು ಅಪಾರ್ಟ್ಮೆಂಟ್ ತಗೋಣ ಅಂತಿದ್ದೆ
ಅಪಾರ್ಟ್ಮೆಂಟು ನಿಮಗೆ ಕೆಲಸಕ್ಕೆ ಅದು ಅದರಲ್ಲೇ ಜಾಸ್ತಿ ದುಡ್ಡು ಹೋಗುತ್ತೆ ಅಂತ ಅಪಾರ್ಟ್ಮೆಂಟಿಗೆ
ಅದಕ್ಕೆ ಅಂತ ಸೇವಿಂಗ್ ಮಾಡ್ಕೊಂಡು ಇಟ್ಟಿದ್ವಿ ಮನೆಯಲ್ಲೆಲ್ಲ ಬೆಂಗ್ಳೂರಲ್ಲಿ ೇನಂದು ಏನಾದಾರೂ ತೊಗೋಣ ಅಂತ
ಹ್ಮ್
ಅದಿತ್ತಲ್ಲ ನಾ ಹಂಗೆ ಬೆಂಗ್ಗಳೂರಲ್ಲಿ ಅದ ತಗೊಂತೀನಿ
ಹ್ಮ್
ಆದದು ನನಗೆ ಇಲ್ಲೊಂದಸೂರು ಮನೆಗೆ ಬಾಡಿಗೆಗಾರರ ಬೇಕಿತ್ತು ಅದೇ ಕಿ ಕಿರಿಕಿರಿ ಮಾಡ್ಬಾರ್ದು ಬಾಡಿಗೆವರು ಬ ಬಾಡಿಗೆ ಎಲ್ಲ ನೆಟ್ಟ ಕೊಡ್ಬೇಕು ಒಂದು ತಿಂಗಳು ಇ ಮಿಸ್ ಆದ್ರೆ ಒಂದು ಹತ್ತೈದನೇ ತಿಂಗಳಲ್ಲಿ ಯಾವ್ರು ಒಂದ ತಿಂಗಳು ಮಿಸ್ ಆದ್ರೆ ಒಂದ ಏಳೆಂು ತಿಂಗಳಲ್ಲಿಲ್ಲಿ ಹ ನಾರ್ರ ಮಾಡ್ಬಹುದು ಅ್ರೆ ತುಂಬಾ ಕಿರಿಕಿರಿ ಮನೆಗೆ ಕೆಳಗಡೆ ಇಲ್ಲಿ ಅಮ್ಮ ಇರ್ತಾರೆ ಅವರಿಗೆಲ್ಲ ಕಿರಿಕಿರಿ ಮಾಡಬಾರ್ದು ಉದ ಮಾಡಬಾರ್ದು ನೆಂಟರು ಬರಲಿ ಮಕ್ಕಳೆಲ್ಲ ಬರಲಿ ಬೇಡಾನಲ್ಲ ನಾವು ಯಾರು ಅಂದರೆ ಶಬ್ದ ಜಾಸ್ತಿ ಮಾಡಬಾರ್ದು ಮಕ್ಕಳೆಲ್ಲ
ಎಲ್ಲಿ ಅದೇ ನೀವು ಗೃಹಪ್ರವೇಶ ಮನೆ ಕಿಸಸ್ತೀರಲ್ಲ ಅ ಆದ್ಮೇಲೆ ಮ್ಯಾಲಿ ಫ್ಲಾ
ಸೆಕಂಡ್ ಫ್ಲೋ ಅಲ್ಲಿ ಮತ್ತ ತರ್ಡ್ ಫ್ಲೋರ್ ಅ ಬ್ಯಾಚಲರ್ ಎಲ್ಲ ಗೊತ್ತಲ್ಲ ಬ್ಯಾಚಲರ್ಸ್ಂದ ನಡೋಲ್ಲ ಅವ್ರದ ಕಲಾ ಎಲ್ಲ ಮಾಡಲ್ಲ ಈಗೆಲ್ಲ ಈಗಿನ ಬ್ಯಾಚುಲರ್ಸ್ ಎಲ್ಲ ಮಾಡಲ್ಲ ನಾವಗಿದ್ರೆ ಅವಾಗ ಬ್ಯಾಚುಲರ್ಸ್ ಇದಾಗ ಮಾಡ್ತಿದ್ವಿ
ಹ್ಮ್
ಈಗಿನ ಬ್ಯಾಚುಲರ್ ಸಲ ಏನು ಮಾಡಲ್ಲ ಗಲಾಟೆ ಎಲ್ಲ
ಹ್ಮ್
ಅದೇ ನೋಡೋಣ ಅಂತ
ಅದೇ ಫ್ಯಾಮಿಲಿ ಒಂದ ಅಂದ್ರೆ ನೋಡನ್ ತಗೋ ಯಾರಾದ್ರೂ ಹೇಳ್ರೆ ಅಲ್ಲಿ ಮಾಡೋಣ ಏನೋ ಒಂದ್ ಮಾಡೋಣ
ಹ್ಮ್ ಹ
ಹಾ
ಮತ್ತ ಅದೇ ಫೋಟೋ ಹಾ ಆಯ್ತು ಹೆಂಗೆ ಆಷ್ಟಟ್ಲೆಲ್ಲ ಊಟ ಎಲ್ಲ ಸರಿ ಇದೆಯಾ ಎಂಥ
ಹ್ಞೂ ಅದೇ ಆಾು ಊಟ ಗೊತ್ತಲ್ಲ ನಿಮಗೆ ಹೆಂಗಿರುತ್ತೆ ಅಂತ ಅದೇ ಅಡ್ಜಸ್ಟ್ ಮಾಡ್ಕೋಬೇಕು ನಾವೇ
ಹ್ಮ ನಾವು ಸಿಹಾ ಮಾಡ್ಬೇಕ್ರೆ ಹಾಸ್ಟ್ಲಲ್ಲಿ ಇದ್ದಾಗ ಊಟ ಸರಿ ಇಲ್ಲದೆ ಒದ್ದಾಡಿದ್ದೀವಿ ಸಿ ಿಯ ಮಾಡಬೇಕಲ್ಲ ಅಷ್ಟಲ್ಲ್ದಾಗ ಊಟ ಸರಿ ಇಲ್ಲದಾಗ ನಾವುಓದ್ದಾಡಿದ್ವಲ್ಲ
ಹಾ
ಹಾ ಅದೇ
ಅೇ ಏನೋ ಒಂದು ಮಾಡ್ಬೇಕಲ್ಲ ಜೀವನ ನಾ ಲಾಸ್ಟ್ ಟಿ ಗ್ ಆ ಲಾಸ್ಟಿಗೆ ನನಗೆ ಇಷ್ಟ ಇಲ್ಲ ಬಿಡುತ್ತಿದ್ದೇನೆ ನಾನು ಬರ್ತಾ ಇದೆ ನಾನು.
ಹ್ಮ್ ಆಸ್ಟ್ಲಿ ಹಂಗ ಚೀಪ ಕಾಸ್ಟ್ಲಿ ನ ನಿಮ್ದುಮ್ ಕಾಲೇಜ್ ಅಸ್ಟ್ಲಲ್ಲಿ ಇರೋದಲ್ಲ.
ಹಾಸ್ಟ್ಲ್ ಅನ್ನೇ ಹಂಗೇನಿಲ್ಲ ಆದರೆ ಭಾಳ ರೇಟ್ ಹೇಳ್ತಾರೆ ಹಂಗೆ ಹಾಸ್ಟ್ಲ್ ಹಂಗಿಲ್ಲ.
ಹಾ.
ಅದಕ್ಕೆ.
ಹ್ಞ ನೀವೇನು ರೂಮ್ ಮಾಡ್ತೀರಾ.
ಹಾಂೂ್ತಾಿದ್ದೀನಿ ನಾನು.
ಯಾರ್ಯಾರು ನೀವು ಫ್ರೆಂಡ್ಸ್.
ನಾನ್ ನಮ್ಮ ಫ್ರೆಂಡ್ಸ್ ಒಂದ್ ನಾಲ್ಕ್ ಜನ ಇದೀವಿ ಮಾಡ್ತಾ ಇದೀವಿ.
ಹಾ.
ಹಾ ಸ ಇ ಇರಲಿ. ನಾನೇ ಸೇರ್ಕೊತೀನಿ.
ಹಾ ಸರಿ ಸರಿ.
ಹ್ಮ ಮತ್ತೆ ಅಮ್ಮ ಹುಷಾರಾ.
ಹಾ ಅಮ್ಮ ಚೆನ್ನಾಗಿದ್ದಾರೆ ಅಪ್ಪ ಅಮ್ಮ ಎಲ್ಲ.
ಹ್ಮ.
ಅದೇ ಈಗ ಅವನಿಗೆ ಎಕ್ಸಾಮ್ ಆಯ್ತಲ್ಲ ಸಿ ಇಟಿ. ಹ ಒಂದೊಂದು ಐವತ್ತೈದು ಸಾವಿರ ಬಂದಿದೆ ಒಂದು.
ಹಾ ಅಂದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ ನಿಮಗೆ ಸೀಟಿ ಹಾಕಿದ್ರೆ.
ಅದೇ ನೋಡ ಬೆಂಗಳೂರುಬೆಂಗ್ಳೂರಲಒಂದ್ ಟ್ರೈ ಮಾಡ್ತೀನಿ ಅವ್ ಏನಾರಾರೆ. ಬರೀ ಸೀಟ್ ಇರ ಅಂಕಲ್ ತಗೊಂಡ್ರೆ ತಗೊತಿನಿ ನಿಮ್ಮ್ ಕಾಲೇಜ್ ಒಂದ್ಸತಿ ವಿಸಿಟ್. ಕೊೋಿ ಬೆಂಗಳೂರಲ್ಲ ನೋಡ್ತೀಿ ನನ್ನ ಮೆಜಾರಿಟ ನಮ್ಮ ವರ್ಕಿಂಗ್ಲೇಸಲ್ಲಿ ವರ್ಕಿಂಗ್ ವರ್ಕಿಂಗ್ ಪ್ಲೇಸ್ ಅಲ್ಲಿ ಹಾಕುಸ್ಕೊಲತೀನಿ ನನ್ನ ಕಾಲೇಜು. ನಾನೇ ಡೈಲಿ ಪಿಕಪ್ ಡ್ರಾಪ್ ಇಲ್ಲ. ಪಕ್ಕಿ ಅಲ್ಲೇ ಬಸ್ಸಿಗೆ ಓಡಾಡಂಗೆ ಹತ್ರಿರದಲ್ಲಿ. ಅವ್ನಿಗೂ ಕಾಲೇಜ್ ಹತ್ತತ್ರ ಇರಬೇಕು ನನಗೂ ಆಫೀಸ್ ಹತ್ತತ್ರ ಇರಬೇಕು ಅಂತ ಜಾಗ ನೋಡಿ ಮನೆ ತೊಗೊಂಡು. ಅಪಾರ್ಟ್ಮೆಂಟಲ್ಲಿ ಮಾಡೋಣ ಅಂತ.
ಹೌದಾ.
ಹ್ಮ್ ಹ್ಮ್ ಹ್ಮ.
ಸರ ತಗಳಿ ಏನೋ ಒಂದು ಮಾಡಿ
ಹ್ಮ.
ಬರ್ತೀವಿ ತೊಗೊಳ್ಳಿ ಗೃಹಪ್ರವೇಶಒಂದುಿದ್ದು ಎರಡು ದಿವಸ ಹಿಂದೆ ಹಿಂದೆ ನನಗೆ ಫೋನ್ ಮಾಡಿ. ಆಪ್ಪ ಅಮ್ಮಂಗೆ ಕರ್ಕೊಂಡ್ ಬರ್ತೀನಿ ನಾನು ಇಲ್ಲ ನಾವೇ ನೋಡ್ಕೊ.
ಹಾಂ ಸರಿ ಸರಿ.
ಹ್ಞೂ ಸರಿ ಮತ್ತೆ ಅಪ್ಪ ಅಮ್ಮೆಲ್ಲ ಹುಷಾರಲ್ಲ ಏನಿಲ್ಲಲ್ಲ ತೊಂದರೆಗಿಿಂದರೆ.
ಇಲ್ಲ ಇಲ್ಲ ಅವರೆಲ್ಲಾ ಚೆನ್ನ ನಿಮ್ಮ ಮನೇಲ್ಲ ಎಲ್ಲ.
ಏ್ ನಮ್ಮ ಮನಲೆಲ್ಲಾ ಹುಷಾರಿದ್ದಾರೆ.
ಹಾ.
ಸರಿ ತಗೊಳ್ಳಿ ಹಗೆ ಸ್ವಲ್ಪ ಕೆಲ್ಸ ಇದೆ ಹೊರ ಹೋಗ್ಬೇಕೀಗ. ಒಂದು ಏನೋ ನಿಮ್ೊಂದು ಇಂಪಾರ್ಟೆಂಟ್ ಕೆಲಸ ಇದೆ ನಾನು ಫೋನ್ ಮಾಡತೀನಿ ಮತ್ತೆ.
ಹಾಂ ಸರಿ ಹಾ ಬಾಯಿ